ಹೇ ಕಂದ ನೆನಪಿಲ್ಲನ ಕಂದ
ಇಲ್ಲ ಇಡ್ಲ್ಯಾ ಮಾಡ್ಲ್ಯಾ
ನಾ ನಾನ್ ಗೊತ್ತದ ಮಾಡೀನಾ ಅದಿ ನಂಬರ್ ಕೇಳೀರ್ ಫೋನ್ ಇಟ್ಟ್ನಲ್ಪಾ ಶಿವಯೋಗಿನ ಮಾಡ್ಯನೇನ ಅನ್ಕೊಂಡೆ
ಆ
ನಾ ಎಲ್ಲಿ ಖುಷ್ ಇರ್ಲೋ ಮಾರಾಯ ಅಣ ನೀ ಯಾಕೋ ಮಾರಾಯ ನನಗೆ ಯಾಕ್
ಕರೆ ನೀ ಯಾರ ನೀ ಎತ್ತನ ಅಂತೇನ ಸುಮ್ಮ್ ಇಲ್ಲಂತಂದ್ಯಾ
ಮಾತಾಡ್ತತನ್ ತುಗೋ ಯಾಕಂದ್ರ ಎಲ್ಲ ಬಿಜಿ ಯಾರ
ಅಲ್ಲೂ ನೀ ನನಗ ಹೈರಾಣ ಮಾಡಿಡ್ತೀಯೋ ಮಾರಾಯ
ಏನಿಲ್ಲ ನಾಕ್ ಬರೆ ನಾಕೆ ಮುಗದಾವು
ಅಗ್ನಿ ವೀರ
ಹಾ
ಹ ಅಲೋ
ಹಾ
ಏನಿಲ್ಲ ಕುಂಚಿನ ಗುಡಿ ಮೇಲೆ ಬಂದು ಹ
ಅರಮತ್ರ ಗುಡ ಬರ ಅಂಗಟವೂ ಇರ
ನಾವ ಒಬ್ಬೊ ಒಬ್ಬಂದೆ ಯಾರ್ ಹೊ
ಅಲ್ಲ ಎಲ್ಲಿ ಅರ ಕೊಡಲ್ಲ
ದೇಶಷ್ಟ
ಹ
ಅಲ್ಲ ಹಾಕ ಹುದು ಗೊತ್ತಾಗಿ
ಮತ್ತೆೇಲ್ಲಿಗಲ ಕಾಲ ಕಾಾಲಡ್ ಕಾಲ ಆತದ ಬರಿ ಕಾಲು ವ್ಯಾನ ಎಲ್ಲ ಆತದೆ ಯಾಕೆನು ಎಲ್ಲ ಅಲ್ಲಿ ಎಗ್ರಿದೆ ನಿ
ಅಲ್ಲ ಕಡೆದು ಒಟ್ಟ ಕ ಹ್ಮ್ ಬ್ಯಾ ಹೋಗಣ ಮತ್ತೆ ಚಕ
ಹಾ
ಬ್ಯಾನಿ ಹೋಗ ನಾ್ ಮತ್ತೆೈತಿ
ತ್ತ ನೀನು ನಿನ್ನ ಹೆಸರ ಬರೀತಿ ನಿಮ ಬೆಲ್ದ
ಹೌದಾ
ಅದೇ ಬರ್ದ ಇತ ನೀ ಬಂದ್ ಕಡ್ಕೊಂಡ ಹೋಗ್ ಕಾಲ್ ಇಿಂದ ಗಡ ಕದ್ಮಿ ಆದ್ಮೇ ಕಂಟಸ
ಬಿಜಲಿ ನೀ ಹ ಹ್ಮ ಬ
ನೋಡ್ತಮ್ಮ ನಾ ಹೆಂಗನಂತ ಗೊತ್ತು ನಿಂಗ ಆಯ್ತು ಜಿಜ್ಜೆ ಕಟ್ನಿ
ಏ ನೀ ಬಂದ್ರೆ ಬಾಯಿ
ನೀ ಜಿಜ್ಜ ಕಟ್ನಿ ಬರ್ಲಕ್ಕರಿಳ ಇರ್ಲಕ್ಕ ಮೂವತ್ ಮೂವತ್ ಸಾವಿರ
ಹ್ಮ ನೋಡು ಸ ರಪ
ಆಂ ಸ ಸಣ್ಣ ಪೋಟಾ ಕಟ್ಟಡಲ್ಲ ಹ ದೊಡ್ಡ್ದ ಹೊಡದ್ರ ದೊಡ್ಡದೇ ಬಿಡಿದ ಕುಂತ್ರು ಒಂದ್ ತಿಂಗ್ಳ ಆರಾಮ್ ಕ ಕೊಡ್ಬಕ್
ಇ ಮೂೋವ ಸಲ್ ಮೂೋವಾಲ
ನೋಡು ಹೈರಾಣ ಹೈರಾಣ ಆಗ್ಬಡು ಫಸ್ಟ್ ಫೋನ್ ಪೇಗೆ ಹಾಕ್ ನೀ ಫಸ್ಟ್ ಫೋನ್ ಪೇಗೆ ಹಾಕ ಫಸ್ಟ್ ಫೋನ್ ಪೇ ಕಕ
ಅಲ್ಲ ಯಾರ ವೀಕ್ಷ ಇರ್ಬೇಕು ಪಊರಾಗ ಏನಪ್ಪಪರ ನಿಸ್ಬಿಟ್ಟಾರೇನು ರೋಡ್ ಆಗೋಗಂತ ಹಾ
ಹ್ಮ್ ಪೇಪರ್ದಾಗ ಯಾರ ಆಗ್ತಾನ ಅತಾನೇ ಸಿದ್ಧ ಆಯಕರು ಹೋಗ್ಪಟ್ಟ
ಯಾರ ಗಾಳಿ ಹಕಂಬಿದ್ದಾರೆ ಬಿದ್ದ ರಕ್ಕತ ಆಗಿತ್ತ ಬರಂಗ ಮಾಡ
ಹ್ಮ ಅದಕ್ಕೆ ನಿನಗೆ ಕರ್ಸ ಕರ್ಸಕ್ ಮಾಡಿದ್ದೇವ ನಾಳಿ
ನೀನ್ ನೀರ ಹೆಂಗ ಊರ ಎಲ್ಲಿ ಮಾಡ್ಬೇಕು ಹೇಳ ನೋಡ್
ಯಾವ ವರ್ಸ ನೀ ಮಾರ
ಹಾ
ಹಾ ಬಸಿ ಬಸುದ ಎಲ್ಲಿಗ್ ಬ
ಹೆಂದನ
ಏನಿಲ್ಲ ಹೆಂಗಂದ್ರೆ ಏನ್ ಹೇಳ
ನಾವ್ ಆಯ್ತಡೆ ಹದಬೇಕಂದ್ರೆ ಗಾಡಿ ಎರ್ತು
ಹ್ಮ ಕಾರ ತಂಬಾ
ಹ್ಮ ಹ್ಮ್
ಕಖರಿಲೆ ಕಾರ್ ತೊ ಕಾರ್ ತಗಬಲೆ ಒಂದ್ ರೌಂಡ್ ಹಯ್ ಬರ್ ನೋಡವ
ಸುಳ್ಳಕ ನನ್ಗೆ ಕೊಡುವಲ್ಲ
ಮುಂಜೆ ಮುಂಜೇಲಿ ಕಡೆಗೆ ಶನಿವಾರ ಗುಡಿ ಕಡೆಗ್ ಬರ್ತನ್ ಬಾ ಅವಾಗಾರ ಬರ್ತಾ
ಮಳ್ತರ ಗಡಿ ತೊಂಬತ್ತ
ಗಾಡಿ ಅಲ್ವಾ ಕಾರ್ ತಗಂಬ ನಾ ಹೇಳಕ್ಕೆ
ಕೊ
ಆಾ
ನಮ್ ದೊಡ್ಡಪಾ ನನ್ ಹೇಳ್ಲಿದು ಏನು ನಡಿಯಲ್ಲ.
ಅಯ್ಯೋ
ನಳೆಬ ಮ ಚನು ಬರ ಕಟ್ಟ
ಎಲ್ಲಿ ಬರ್ತೆೆ
ಅಮ ನ ವಾರಾಗ ವಾರ ಹೋಗ್ತನ್ ವಾರ ಹೋಗ್ತನಿ ವಾರ ವಾರ ಹು
ಬರ್ತಾರ್ ಇಲ್ಲ.
ಹ್ಮ್ ಹ್ಮ್್ಮ ಭಕ್ತದ ಮನರ್ತದೆ ಮನ ತುಂಬ ಇರ್ತದ ಅವ ಉತ
ಎಲ್ಲಿ ನಾನು ಈ ಒಬ್ಬನೇ ಭಕ್ತ ಮಾಡಿದ್ದೆ
ಹಾ ಸ ಮ ನ ಮ ಹಾ ಹಾ
ಎಲ್ಲಿಂದ ಬರೋ ನೀನ ಸೌಕರ್ಯ ಎಲೆಕ್ಟ್ರಿಕ್ ಗಾಡಿ ಇಟ್ಟಿ ತಿರ್ಗಾಡಕ್ ನಡೀತದ ಹಾ ಹಾ ಎಲೆಕ್ಟ್ರಿಕ್ ಗಾಡಿ ಟೀ ತಿರುಗಾಡಕ್ ನಡತ ಒಂದೆ
ಹ್ಮ ಹ ಹ್ಮ ಇ ಕನತನ ಭಾವ ಬತ
ಎಲೆಕ್ಟ್ರಿಕ್ ಗಾಡಿ ಇಟ್ಟು ಮಾತಾಡೋ ನೀ ಇಿ
ಹಾ ಕೊಡ್ಲ ಯ
ಯಾಕ ಊರಿ ಬ ಅಲ್ಲ ಇಲ್ತಾನ ಜಟ ಮುಂತನ್ ಕಟ್ಟಿತಾನ ಬಂದ್ಬ ಬಿಡ ಹಂಗಗೆ ಹಬ್ಬತ್ನ ಮತ್ ಕರ್ಕೊ ಬಂದ್ ಬಿಟ್ಟ ಊ ಓಷಾ ಪ್ರಕಲತಿ
ಹ ಹಾಗಗಲ್ಲ
ಹ ಮಗಾನ ಎಟ್ಟ ರ್ದಯ್ತೆ...
ಆತ
ಹ್ಮ್ ಬಿುಡುಪಾ ಎಂತ ಉುಡು ನೀಲ್ಲ ಆಟಗಳಲ್ಲ... ಹಾ ಆಾ
ಎಂತ ನಡ್ತ ನ ನ ಬಾ ನಡ್ತದ
ನಾಳಿಗೆ.
ಹ್ಮ
ನಾಳೆ ಶನಿವಾರನು.
ಹ
ಆ
ಹಾ
ಹಾ ಅಜ್ಜದ ಒಂದತ್ ನಾಳೆಗೆ...
ಎ
ಮಾಡಳ ಹ
ಒಳ್ಳೆ ಹತ್ ರಚನೆ ಆತ್ಡಿ ಸಾವಕರ...
ನಿಮಿಷ ಬಿೂಡ ಬಟ್ ನಾವ ಇರ್ಬೇಕಲ್ಲ ಖಾಲಿ...
ಅಲ್ಲಿ ಬೆಳಗ್ಗೆ.
ಮಳೆ ಬರ್ಲಕ್ಕ ನಾಳೆ ಗೊಬ್ಬರ ಬಿರ್ತದೆ...
ಗೊಬ್ಬರ..
ಮತ್ತ ಏನ್ ಮಾಡಬೇಕಕ್ಕ...
ಆ ತಂದ ಆರಾಮ ನಟ.... ಚೆ ನ ಏನು ನೋಡಿ ಹ ಸ ತಿರಿ
ನಮ್ ಮುಂದೆ ಕೇಳ್ತರಿ ಹಿಂದೆ ನಾಟಿರ್ತಲ್ಲ...
ನತ್ತತ್ತಲ್ಲ ಮಾಡೋದ್ದೇ... ಹ್ಮ ಇ ಏನ್ ಹಕಿಲ್ಲ
ಹ ನಾಟ ನಾಟತ ನಾಟತ ಎಲ್ಲಿಗೋತಾವ್ರೀ ಮಾಲಕ ಎಲ್ಲಷ್ಟು ಮಾಡತ...
ಇಕಡಿ ಮಾಡ್ಬಿಡ.
ಎಲ್ಲಿಪಾ ನಿಮಗ್ ಮಾಡದ ನ ತಿರಕಿಲ ಕೋಟಿ ಅಂತ್ ರೂಪಾಯಿ ಮನ್ಷ...
ಸ ಬರ ಕ ಅ ಹ್ಮ್ ಮತ್ತೆ ನೋಡ ಅಯ ದಏಡಲ್ಲ
ಊರಾಗ ಊರಾಗ ತಿರುಗಿ ಉಣೋದು ತಿರುಗ ಆಡೋದು...
ನಿಚಾರ..
ಆ
ಮಲೆ ಕಲ್ಲ ಆರ ಹದ
ಯಾರ.
ಇಸ
ಇಕ ಸನಿ ಅನೇಕದ
ಓಯ್ ನಮ್ಮ ಅಪ್ಪ ಯಾ ಕೊಟ...
ಕೊಟ್ಟಿಲ್ಲ ನಿಮ್ಮ್ ಅಪ್ಪಾರ ಬಂದು ಹಿಂದ್ ನಿಂತಾರೆ ನೀವು ಕುರ್ಚಿ ಕುತ್ ಮಾತಾಡ ಕುಂತಾನ ನಿಮ್ಮ್ ಅಪ್ಪರ್ ಬಂದ್ ಹಿಂದ್ ನಿಂತಾರ ಬರೀ ಇದೇ... ಮಾಡ್ರಿ ಅಂಗಡ ಕಡಡ್ಬಡ್ರಿ ಏನ್ ಮಾಡ್ಬಡ್ರಿ ಗಿರಿಕ್ ಮಾಡ್ಬಡ್ರಿ ಅಂತ ಅಂತ... ಟ ಹೋಗ ನೋಡು ಬರ ಪೋನ...
ಅ
ಬಿಸಿ ಪರ್ಸನ್ ನೀನ ಮತ್ತೆ...
ಮತ್ತ
ಆ
ಹ ಅದೇ ಬೇಳ ಬದಲ್ಲಿ ವವಸ್ಥತೀವಿ ಎಲ್ಲರು ವರು ಹಡ
ಹ್ಮ್
ಹ್ಮ್ಮ ಬೇಲೆ ಹಗ
ಅಯ್ಯೋ ಕಂದ ನಾಳೆ ಗೂರಿವ
ನಾವ ಸುಮಾರ
ಹಾ
ನಾಳೇನೇ ಶನಿವಾರ.
ಆದಿತ್ಯವಾರ ಬರ್ತರ ಅಂದರ.
ಹ್ಮ್.
ಯಾಕ್ ಬರ್ತ್
ಅವ್ನ್ ಬೆಲ್ಲಿ ಬಂದ ಟಾಸ್ಕ್ ಮಾಡ್ಸೊಂಡ
ಅಲ್ಗೆ ಬರದು.
ಚಲ ಆತ ಹ ಒಂದು ದೀಪತ್ ಮಾಡ ಶ ಆಡು ಹ ಪಡೆ ಏ ಮಾಡ್ತನ್ ತೋ ಎಲ್ಲ ಮಧ್ಯಾಹ್ನಕ್ಕ್ ಬೇಸರಾಗಿರುತ್ತ ಮಾಡಿ ಕೊಡ್ತಾನೆ.
ನೀವ್ ದೊಡ್ಡವರಾಗಿದ್ದೀಯಪ್ಪ ನೀವ್ ಮಾಡಲ್ರು.
ಅಣ ಸಾವ್ಕಾಸ್ ಮಾತಾಡೋನು ಬಯಿ ಏನದ ನನ್ ಸೌಂಡೆ ಕೇಳವಲ್ತ್.
ಅಲ್ಲ ಒಂದು ಒಂದು ಒಂದ್ ಪೇಜ್ ಒಂದ್ ಟಾಸ್ಕ್ ಹೋದಂಗ್
ವಜ್ಜಿಗಳಿಕಿ ವಜ್ಜಿಗಳಿಕಿ ಅಂದರ
ಇದು ತೆಗದ್ ಮತ್ತ್ ಬೇರೆ ಫೋನ್
ಸ್ವಂತ ನಾ
ಆಯ್ತ್ ಇನ್ನೊಂದ್ ಸ್ವಲ್ಪ ದಿನ ನಡಿತದ್ ಇನ್ನೊಂದ್ ಹದ್ನೈದ್ ದಿನ್
ನೀವಿರೋದು ಮೂರ್ ಮಹಡಿ ಮತ್ತೆ.
ಮೂರ್ ಮಾಡಿದೆ ನಾ ಏನ್ ಜಗ್ಗಿ ಮಾಡಿನಿ ಏನು ನಿನ್ಕಿನ ಒಂದ್ ಕಮ್ಮಿನೇ ಮಾಡಿನಿ ನಾ. ನಾ ಮಾಡಿದ್ದೆ ಎರಡು ಮಾಡಿದಿ ಇವತ್ತು ಎರಡು ಮಾಡಿದಿ ಬೇಸ್ರಾಯ್ತು ಬಿಟ್ಟೆ.
ಒಂದ್ ತಾಸನ್ಯಾಗ ಪ್ರತಿಯೊಂದು ಮಾಡೇನಿಲ್ಲಿ.
ಯಾರ್
ತಗೋಳ್ತೀಯಾ.
ಹದ್ನೈದ್ ಮಾಡ್ಯಾರ ಒಂದ್ ತಾಸನ್ಯಾಗ.
ಹ್ಮ್ ಆರಾಮ ಹ್ಮ್ ಯ ಅ ಐದು್ ಐದು ಐದತ್ತುು ಒಮ್ಮ ಇಪ್ಪತ್ ನಾಲ್ಕ ಉಂಟು ಬರ ಒಂದು ಆಾಸ
ಸಣ ಸಣ್ಣ ಕೊಟ್ರಾ ಆತವೂ ದೊಡ್ಡ ದೊಡ್ಡ ಕೊಟ್ಟನಂದ್ರ ಎಲ್ಲಿ ಆತವು
ಅರ ನಾನ ಎರಾಜ ಕಂಪನಿ
ನನ್ನದರಗ ದೊಡ್ಡ ದೊಡ್ಡು ಕೊಡ್ಲತನೊ
ಹಲ್ಲ ಸ್ವಲ್ಪ ಸ್ಟಾಟಿಂಗ್ ಅಂಗೆ ಇರತದ ದೂಡ್ಡವು ಕೊಡ್ತಾನ ಆಮಲೆ
ಏ ಸಣ್ಣುವು ಒಂದ್ ಎಡ್ ಕೊಟ್ಟನು ಟಾಸ್ಕ್ ಅಷ್ಟೇ ಹಳಿ ಟಾಸ್ಕ್ ದ ಉಳಿಕಿದುವೆಲ್ಲ ದೂಡ್ಡ ದೊಡ್ಡ ನೆ ಹ್ಮ್ ಹ್ಮ್